ಹಾ ಅಣ್ಣ
ಹ್ಮ್ ಆರಾಮಭದಿರೋಣ್ಣ ಹ್ಮ್ ಆರಾಮದ ಣ ಮ ಊಟ ಆಯ್ತಿರಣ್ಣ ನಿಮ ಎಂದ್ರಣ ಊಟ
ಮಾಡ್ಬೇಕಣಾನ
ಮಾಡ್ಬ್ರಿ ಏಣ್ಣ
ಹ್ಮ ಒಂದು ಬಿಸ್ನೆಸ್ ಇತ್ತು ಬಿಸ್ನೆಸ್ ಮಂದ ಕಡೆ ಹೊರಗ ಬಿಸ್ನೆಸ್ಟ್ಟಗತ್ತು
ಬಿಸ್ನೆಸ್ ಮೀಟಿಂಗ್ ಏನಾದ್ರೂ ಬಿಸ್ನೆಸ್ ನಿಮ್ದು
ನಾನು ಪುಟ ಅವಾರ ಏನು
ಆಏನ್ಏನಾದ್ರ ಹೇಳ್ರಿ ನಾವಗೂ ಹ
ಅದ ಅಗರು ಹಾಕವ್ರಿ ರೈತರಿ ಎಲ್ಪ ಅಲ್ಲಿ ಅಂತಿ
ಆಗ್ರೋಹ ಮತ್ತ
ಹಾ ಅ ಒಂದೇ ರೀ ಮದೆ ಸಂಂಬ್ರಸ್ಕೊಂಡ್ ಹೋದ
ಹಾ ಹೌದೌದು ಅದ ಕರೆ ಮಾತು ಅದು ಕರೆ ಮಾತು
ಗಿಬರ್ಗ ಡಿಸ್ಟ್ರಿಕ್ ತಾಲ್ಲೂಕು ಆಳಂದಾಗದ್ರೆ
ಮ ಇದು ಊರು ಮಾದನಿಪ್ಪರಕಾ
ಹಾ ರ
ನಿಮ್ ಊರಾಗ ಹಾಕಿರಿ
ಹಾ ಹೊರ ಹಾಕನ್ ನಾ ಮೂರ್ ದೊಡ್ಡದ್ರೀ
ಹ್ಮ್ ಅಂದ್ರ ರೈತರು ಕಂಡ ಬಿಟ್ಟ ಹೊಲ್ಲ ಕಂಡ ಬಿಟ್ಟ ಅದಂದಂಗತು
ಆರು
ಎಲ್ಲ ಮತ್ತತ್ ಯಾರ ಟಕ್ಕರ್ ಕೊಡವ್ರ ಆರ ಏನ್ ನಿಮ್ ಮಂತೆಕ್ಕ ಅಂದ್ರೆ ಇದು ಗೊಬ್ರದ ಅಂಗಡಿ ಯಾರ್ದ್ರ ಯ ನಿಮ್ದ್ ಒಬ್ರದ ಯಾದ್ರಿ ಊರಾಗ
ನಮ್ದು ಅಬ್ದುರರದ್ರ
ಹಂಗಲ್ಲ ನಿಮ ನಿಮ್ ಒಬ್ಬ್ರ್ದ ಆದೇನ ಪೂರಾ ಊರಾಗ
ಹ್ಮ್ ಹಾ ಆಗೂರು ನಮ್ದೊಬ್ಬರ ದೇವ್ರೀ
ಒಬ್ಬರದ ಆಂದ ನೆಲ ಪೂರ ನಿದ ಒನ್ ಸೈಡ್
ಹ್ಮ್
ಹಾ ತು ಪ ಅನ್ವಕಪ್ಪ ಗ್ರೋ ಕೆ
ಹಾ ಅ್ರ ಅ್ರಕ ಹ ತ ಉಪ ರೈತ ಕೆಲ ಹತ್ತು ಉಪ್ಪರನ್ನ ಬರು
ಹಾ ರೀ
ಹ್ಮ ಏನ್ ಮಾಡ್ತರಿ ಎಲ್ಲಾ ರೈ ರೈತರಸಿನಂದ ಎಲ್ಲಾ ಮಾಡ್ಬೇಕಲ್ಲ
ಹ್ಮ್ ಹಾಗಗುತ್ತಾರೆಸ ಹ್ಮ್ ಅದ ಕರ ಮಾತ್ರಿ ಯಾರ ಉಚುತ್ ಮಾಡ್ತಾರಲ್ರಿ
ಹಂಗ್ಯ ರೀ ಇದು ಹಳ್ಳಿ ಹಳಿಯಾಗಲ್ಲಾ ಹೆಂಗಗೆ ಇರ್ತವ್ರೀ
ಹ್ಮ್ ಹ್ಮ್ ಹ್ಮ್ ಇದಾರೆ ಮತ್ತ ಊಟ ಇದು ಊಟ ಆಯತ್ರಿ
ಮಾಡ್ಬೇಕ್ರಿ ಈಗ ಈಗ ಅಂದು ಗೊಬ್ಬರ ರೇಟ್ ಜಾ ಗೊಬ್ಬರ ರೇಟ್ ಜಾಸ್ತಿ ಆಗ್ಯದಲ್ರರಿ
ಯೋ ಕಂಡಪಟ್ಟಿ ಆಕರ್ಷಕ್ ಮುಟ್ಟೆವ್ರಿ ರೇ
ಹ್ಮ ಅದಕ್ಕೆ ಮೀಟಿಂಗ್ ಇಟ್ಟ ನಾನೇ ರೀ ಸುಮ್ ರೈತರಿರಿಗೆ ಲಾಸ್ ಆಲೋದ
ಹ ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಅಲ್ಲಿ
ಕಷ್ಟ ಬಾಳರ್ ರೈತರ ಸಲಂದ ಜರ ಬೆನ್ನಲ್ಲ ಹಾ
ಈಗ ಗೊಬ್ಬರದ ಅಂಗಡವರು ಏನ್ ಮಾಡತಾರಂದ್ರ ನೂರ್ ನೂರ್ ರೂಪಾಯಿ ಎರಡ್ ಎರಡ್ ನೂರ್ ರೂಪಾಯಿ ಹೊಡ್ಲಕತ್ತೀ ಒಂದ ಸ್ವಲ್ಪ ಹಾ ರೀ ಅದೇ ರೈತರಿಗೆ ಸ್ವಲ್ಪ ಇದಾಗ್ಲತ್ತ ನೋಡ್ರಿ ಒಂದ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿದಾಗ ಮುಗಿಸ ಬಿಟ್ರವ್ರೀ ಪಾಪ
ಹ ಅದೇ ಮಾಡ್ಬೇಕ್ರಿ ಒಬ್ಬನೇ ಮಾಡ್ರಿ ಆಗಲ್ರಿ ಎಲ್ಲಾ ಎಲ್ಲಾರು ಮಾಡ್ಬೇಕಕ್ ಆತ
ಹ್ಮ ಅದು ಕರರಿ ಹಾ ಮಾತದು ನೀವ್ ಒಬ್ರೇ ಮಾಡದ್ರ ಅಂದ್ರ ನಿಮ್ಮೇಲ್ ಪ್ರೆಷರ್ ಬೋ
ಹ್ಮ ಎಲ್ಲರ್ನು ಮತ್ ಟಾರ್ಗೆಟ್ ಆಯ್ತು ಸುಮ್ನೆ
ಹಾ ಅದೇ ಮತ್ ಸುಮನೆ ಸೈಲೆಂಟ್ ಇದ ಇದ್ರೆ ಆಯ್ತ್ರಿ ಹ್ಮ್ ಮತ್ತ ಏನತ್ರಿ ನಿಮ್ ಸುತ್ತಮುತ್ತೂರ್ ಲನ್ ಯಾವಾಗ ಇಲ್ಲಲ್ಲ್ರೀ ಆಗ್ರೂ
ನಮ್ ಸುತ್ತಮುತ್ತೂರಲ್ಲಾ ನಂಬಲೆ ಬರ್ತಾರೀ ಸುತ್ತಮುತ್ತ ಅಲಕ್ಕಏನು ಒಂದ್ ತಾಲಕ್ನಾಗ್ಯದ ರೀ ತಾಲಕ್ ಬಿಟ್ರ ನಮ್ಗೆ ರ
ಹ್ಮ್ ತಾಲೂಕ್ ತಾಲೂಕ್ ಬಿಟ್ರ ಈಗ ನೆಕ್ಸ್ಟ್ ನಿಮ್ದರಾಗೆ ಬರ್ತಾರ ಎಲ್ಲರು ತೊಳಕ
ಹ್ಮ್ ಹ್ಮ್ ಚೊಲೋ
ಸೀಜನ್ ಅವರೀ ಸೀಜನ್ ಈ ಸೀಜನ್ ಚಾಲೂ
ಹ್ಮ್ ಈ ಈಗ ಇದು ಬೇಸಿಗಾಲ್ ಮುಗತ ಬೇಸಗಾಲ್ದ ಬಿಸಲ್ ಕಂಡು ಪಟ್ಟರಿ
ಬಾಡ್ರಿ ಅದಕ್ಕೆ ಗಿಡ ಮರಗಳೆಲ್ಲ ವಣಿಗ್ಯಾವ ಬೆಳೆ ಇದು ರೈತರ ಬೆಳೆಗಳು ಭಿ ಲಾಸ್
ಹಾ ಹಾ ಅದೇ ಈ ಮಳೆಗಾಲದ ಮಳೆಗಾಲದಾಗ
ಹ ರೈತರು ತಗೊಬೇಕಂತರ ಗೊಬ್ಬರ ರೇಟ್ ಬಾಳ್ ಜಸ್ತಿ ಹಗವ್
ಅಂದ್ರ ದಿನ ರೈತರು ಬರ್ತಾರಲ್ರಿ ತೊಳಕ ನಿಂಬಲ್ಲಿ ಔಷಧಿ
ಎ ಟು ಜಡ್ ಇದ್ದ ಸಸ್ಯಿಗಳೊಳ್ಗಿ ಗಿಡಗಳಗಿ ಬೆಳಿಗಳಿಗಿ ಎಲ್ಲಾ ಏನನ್ ಬೇಕಾತ ಎಲ್ಲ ಔಷಾದಿ ರಸಗೊಬ್ಬರ ಅಲ್ಲಾರ್ ಗೊಬ್ಬರ ಏನ್
ಬೀಜಾ ಬೀಜಾ ನ ಎಲ್ಲ ಬೀಜ ಹಾ ರೀ
ತೊಗರಿ ಸೀಸನ್ ಅಲ್ರಿ ತೊಗರಿ ಬಾಳ ಬಂದವ್ರ ಈಗ ತೊಗರಿ ಹೆಸರ ಹ ಹ
ಹಾ ಹೌದು
ಬಾ ಬಂದವ್ರೀ
ಹ್ಮ್ ಹ್ಮ್ ಅಂದ್ರ ಎಲ್ಲಾ ಸೀಲ್ತವಲ್ರೀ ಅವು
ಹಾ ಸೇಲ್ ಹತಾವ್ರಿ ನಾವ್ ಮತ್ ಕಾಂ ಬಿಳ್ತ್ವರೀ ಅವೇ
ಹ್ಮ್ ತೋಳೋರ್ ಕಂಡಪಟ್ಟ
ಹಾ ರೀ
ಹ ನಡೀತದ್ರೀ ಈಗ ಗೊಬ್ಬರದ ಅಂಗಡಿ ಹೆಂಗ್ ಹಾಕಿರಿ ನೀವು
ಹಿಂದ ನಪ ಅದು ನಾ ಮಂದ್ ಹಿಂದ್ ಹಿಂದ್ರೀ ನಾಲ್ಕು ವರ್ಷ ಒಂದ್ ಎರಡ್ ವರ್ಷಿಂದ ಅಗ್ರಿ ಮುಗಿಸಿದ್ರಿ
ಹಾ ರೀ
ಗುಲ್ಬರ್ದ ಹ
ಸರ್ಟಿಫಿಕೆಟ್ ಸರ್ಟಿಫಿಕೆಟ್ ಸಿಗತಾರಿ ಎಲ್ಲಾ ರೆಮಂಡ ರೆಕ್ಮಂಡ್ ಹಾಕ್ಸಿ ಹಾಕ್ಸನ್ರೀ ನಮ್ಮ್ ಊರ ನಮ್ಮ್ ಊರಗ್ ಹಾಕ್ಬೇಡ ಎಲ್ಲಾ ಹಾಕ್ಬೇಡ ಏನು ಆಗಲ್ಲ ಹಾಂಗ ಅಂದ್ರು ಮಂದಿ
ಹಾ ಅಂತರಿ ಹಿಂದೆಲ್ಲಾ ಮಾತಾ
ಆಲ್ಲಕ್ಕಲ್ಲ ರಾಕ್ದ್ರ ನಂಗ ಅತ್ತನ ಆಗ್ತನ ಅವ್ರನ
ಹಾ ಮನೆ ರೂಪಾಯಿ ಬಿತ್ರಿ
ಹಾ ಎಲ್ರಿ ಮತ್ ಮತ್ತ ಅಂದ್ರು ಹತ್ ಹದಿನೈದ್ ಲಕ್ಷ ಹೊಗವ್ರೀ
ಹಾ ಲೈಸೆನ್ಸ್ ಕೆ ಒಂದ್ ಐದ್ ಲಕ್ಷ್ ಹೊಗ್ಯವ್ ಅಂತ್ ಆಯ್ತು
ಹಾ ಅಲ ಗಬ್ಬರ ಸುಮ್ ಥೋಡೆ ಥೋಡೆ ತಂದರೆ ಅಮೆಲ
ಹಂಗಲ್ರರಿ ಈಗ ಸರ್ಟಿಫಿಕೇಟ ಇಗ ಅವರು ಸರ್ಟಿಫಿಕೇಟ್ ನೋಡ್ರಿ ಇಂಗ ಚಾಲು ಮಾಡತ್ನಾಗ ಸರ್ಟಿಫಿಕೇಟ್ ತೋರ್ಸ ಆಗಿರೋದು
ಹಾ ರೀ
ಆ ಸರ್ಟಿಫಿಕೇಟ್ ತರಸಕ್ಕೆ ಎಷ್ಟ್ ಕೊಟ್ರಿ ದಗಿ ಕೊಟ್ರಿ ಅದಾದ್ಮೇಲೆ ಮತ್ ಈಗ ಇದು ಗೊ ಒಬ್ರದ ಅಂಗಡಿ ಬಯಲ ಹತ್ತಿದ ರೀ ಕಂಡಟ್ಟ
ಹಾ ಬೋಲ
ಮತ್ತ ಏನ್ ಮಾಡಕ್ ಬರ್ಲ್ ಬಿಡ್ರಿ ಇದು ಏನ್ ಶಡ್ ಶರ್ಡ್ ಹಾಕಿರಿ ಏನ್ ಏನ್ ಇದಕ್ ಕಾಂಪ್ಲೆಕ್ಸ್ ಅದಾವ್ರೀ
ಎರಡ್ ಮೂರ್ ಶೆಡ್ದ್ರೀ ಒಂದ್ ಸಣ್ಣದೊಂದ್ ದುಕಾನ್ಗರೀ ಅಟ್ಟೆ ಅದು ಬರೀ ಗಲ್ಲ ಗಲ್ಲ ಫಿಲಂದ ಸಣ್ಣ ಸಣ್ಣು ಗಬ್ಬು ಇದು ಎಣ್ಣೆ ಎಣ್ಣೆ ಅವು ಇವು ಕುಡಾಕ ಎಟ್ಟೆ ಸಣ್ಣ ಅಂಗಡಿ ಅದ್ರೀ ಒಂದ್ ಎರಡು ಮೂರ್ ಕಾಂಪ್ಲೆಕ್ಸ್ ದೊಡ್ಡ ಇದು ಅವ್ರರು ಶೆಟರ್ಗಳುವ
ಹಾ ಶಟರ್ಗಳವಾ
ಅದಾಗ ಗೊಬ್ಬರು ಚೀಲ ಹೊಳವರ್ ದ ಬಸೆ
ಹಾ ಅದ ಹಷಾ ಹ್ಮ್ ಹ್ಮ್ ಅಂದ್ರ ಅದ್ ಅದಕ್ಕೆಷ್ಟ ಬಾಡ್ಗೆ ಬಾಡಿಗೆ ಹೊಟರ ಅದಕ್ಕ ಚಡ್ರು ಸ್ವಂತ ಸ್ವಂತ ಅಂದ್ರ ಸ್ವಂತ ಅ ಅಂದ್ರೆ ಮುಗುತ್ತಾ ಕರೆಕ್ಟ್ ಆಯ್ತು
ಒಂದ ಒಂದ್ ವರ್ಷ ಬಾಳ ಕಷ್ಟ ಪಟ್ಟನ್ರೀ
ಹಾ ಹಾ ರೀ ಮತ್ತ ಅದು ತಿಂಗ್ಳ ತಿಂಗ್ಳ ಇದು ಬಾಡಿಗೆ ಕೂಡ ಅದು ಕೂಡ ಇದು ಅದಕ್ಕೆ ಓತ್ತದ್ರಿ ಅಲ್ಲ ಸುಮ್ಮ್ ನಿಮ್ಮಿ ಗಾದ್ರು ಸ್ವಂತ ನಡ್ದ ನಡದ್ರೀ
ಹಾ ಇಲ್ಲ ಅಲ್ಲರೂ ಬಾಳ ಉಕಂದ ಇಡ್ತರ
ಕರೆ ಅದು ಮಾತ್ರ ಮತ್ ಮತ್ತೆ ಏನಂತೀರಿ
ಸ್ವಲ್ಪ ನಿಮ್ದ್ ಹೇಳ್ಬು ಏನ್ ಮಾಡಿದ್ರರಿ ನೀವು
ನಾವೇ ಏನಾ ಓದ್ಲಾಗತ್ತೆ ನೋಡ್ರಿ ಆ ಪಿಸಿ ಅದೇ ಇಲ್ಲೇ ಇರಿೀ ಬಿಜಾಪುರದಾಗ
ಯಾಕುತ್ತನ್ ತಗೊಳ್ಳುತ್ತೀರಿ
ಇ್ರೀ ಅದು ಈ ಕಡೆ ಸೋಲಾಪುರ್ ರೋಡ್ ಕಡೆ ಬರ್ತದ್ರೀ ಚಾಣಕ್ಯ ಅಕಾಡೆಮಿ ಅಂತ ಅಂದ್ರೆ ಒಂದು ಹೊಸ ಅದು
ಹ ಹಾ ಹಾ
ಹ ಬಿಜಾಪುರದಾಗ ಸೊಲ್ಲಾಪುರ್ ರೋಡ್ ಈ ಕಡೆ ಎಲ್ಲಪ್ಪಾ ಅಂದ್ರ ಈ ಕಡೆ ಇಟ್ಗಿ ಪಾಂಪ್ಲಸ್ ಸ್ಟೇಡ್ ಬರ್ಬೇಕರು ನಾವು
ಹಾ ಹಾ
ಹ್ಮ್ ಅಲ್ಲ ಆದ್ರೆ ಅ ಕಡೆಮ್ ವೀರಣ್ಣ ಅವು ದೊಡ್ ದೊಡ್ಡ ಅವ್ರಿ ಆ ಬಿಲ್ಡಿಂಗ್ ಅಂದ್ರ ಮನಿ ಗಪ್ಲಾ ಅದಾವ್ರಿ ಅಲ್ಲಿ ಕಳಸ್ತಾರೆ ನಮ್ಗ ಸಾಲಿ ಕಲಸ್ತಾರ ಅಲ್ಲಿ ಅಂದ್ರ ಎಲ್ಲ ಕೋಚಿಂಗ್ ಹೇಳತಾರ ಹಾ ರೀ ಊಟ ಊ ಅಲ್ಲಿ ರೋಮ್ ಆದ್ರೆ ರೂಮ್ ಒಂದ್ ಪಿಜಿ ಇಡಿ ಬ್ರಿ ಪಿಜಿ ಇಡ ಅಲ್ಲಿ ಇರ್ಬೇಕ ಊಟ ಹೊರಗಿಂದ ಹಚ್ಬೇಕ್ರ ನಾವೇ
ಹ್ಮ್ ಹ್ಮ್
ಅಗರ್ದು ಐದು ಪಿ ಇದು ಅಕಾಡೆಮಿ ಪೀಸ ಹತ್ತು ಸಾವಿರ ಅದ ರೀ
ಹಾ
ಬರೀ ಬರೀ ನಲ್ವತ್ತೈದ್ ಜನಕ ರೀ
ಹ್ಮ ಅವ ಬಾಳ ದೊಡ್ಡದಲ್ರಿ ಮುಂಟ ಬಾಳ ಪಿರ ಐತ್್ರಿ ಪ್ರಾಬು
ಜಾನ್ ಮಾಡಕ್ ಬರಲ್ರರಿ ಮಾಡ್ಬೇಕಕ್ ಆಸ್ತರಿ ಈಗ ಮನ್ಯಾಗ ನಾ ನಾವು ಬಡ್ದ ಬಿಡ್ದಡಿ ಆಪು ಆಪು ಅಂತ ಬಂದವ್ರಿ ನೋಡ್ರಿ
ಅಂಡ್ರು ಏನ್ರಿ ಮಾಡ್ರಿ ಸಾವಣ್ಣ ವಯಸ್ಸಿನಾಗ ಮಾಡ್ರಿ ಚಲೋ
ಹ್ಮ್ ಅದು ಹತ್ ಸಾವಿ ಹಯ್ತ್ರಿ ಏನ ಬಾಡಿಗೆ ಒಂದ್ ಐದ್ ಸಾವಿರ ಹೋಗ್ತದ ಆ ಕಡ ಒಂದು ಊ ಊಟದ ಮೆಸ್ ಬಿಲ್ ಇದು ಊಟದ ಬಿಲ್ ಒಂದ ಮೂರ್ವರಿ ನಾಕ್ ಸಾವಿರ ಹೋಗ್ತದ್ರೀ ಒಂದ್ ಹದ್ಿನೈದು ಇದು ಒಂದ್ುವರೆ ತಿಂಗಳಿಗೆ ಒಂದ ಮೂವತ್ ಸಾವಿರ ತನ ಕರ್ಸ ಆತದ ರೀ
ಬರಿ ನಾಲ್ವತ್ತೈದು ದಿನಕ್ಕೆರಿ
ಹ್ಮ್ ಬರಿ ನಲವತ್ತೈದು ದಿನಕ್ ಮತ್ ಅದು ಅಕಾಡೆಮಿ ಪಿ ಜಿ ಹತ್ತದ್ರಿ ಹತ್ ಸಾವಿರ ಅದ್ರಿ ಎಣ ಮೂೂರ್ ನಲ್ವತ್ತೈದ್ಂದಾಗ ಹತ್ ಸಾವಿರ ಅಂದ್ರ ಏನ್ರರಿ
ಬಸ್ಂದರನ್ೀ ಹುಡುಗರು
ಒಂದು್ ನೂರ ಇಪ್ಪತ್ತ್ರಂದ ನೂರ ಐವತ್ತು ಮಂದಿ ಅದಾರ ಇಲ್ಲಿ ಬರೀ ಸುಮ್ ಒಂದಾರ ಇಲ್ಲಿ
ನೂರಪ್ಪತ್ತರಂಗ ನೂರ ಐವತ್ತು
ಹಾ ರೀ ಬರೀ ಅದ್ ನೋಡಿದ್ರ ಗುಂಪು ನೋಡದ್ರ ತೆಿನಿ ಚಕ್ರ ಬರ್ತ ಅಂತ ಪರದಾರಿೀಲ್ಲಿ
ಹತ್ತು ಸಾವಿರ ಅಂದ್ರ ಎಲ್ಲದ್ರ ಲಟ್ಕದ ಇಲ್ಲವ್ರಿ ಏನ್
ಹ್ಮ್ ಮತ್ತೇಏನ್ ಮಾಡಕ್ ಪರಲ್ರಿ ಇದು ಗಂಡಪಟ್ಟಿ ಮಂದಿ ಬಂದಾರಿ ಇಲ್ಲಿ ಕುರಿ ಕುರಿ ಬಂದಂಗ ಬಂದವರ್ರಿ
ಎನ್ನ ಬಿರುವಂಗ
ಏ ಪೊಲ್ಲಾದ್ರೆ ಇಲ್ಲಿ ಈಗ ಮತ್ತ ಹದ್ಿನೆಂಟು ವಯಸ್ ಇ ಲಕ್ಷದ ಮೂವತ್ತೆಂಟು ವಯಸ್ಸ ಯಾರ್ಯಾರದ್ರ ಒಟ್ಟರು ಹಾಕ್ಲತ್ತ ರೀ ಪೇಪರ್ಗೆ ಟ ಸಿ ಪೇಪರಿ ಹಲೋ
ಆಾರ
ಪಿ ಸಿ ಪೇಪರ್ ಈ ಮೂ ಹದಿನೆಂಟು ಎು ವಯಸ್ಸಷ್ಟ ಮೂವತ್ತೆಂಟು ವಯಸ್ಸ ತನ ಹಾಕ್ಲತ್ತರ ಹೆಂಗ್ ಬರ್ತದ್ರ ಅದು ಆಗಾದ್ರ
ಹ್ಮ ಆಗಲ್ ಬಿ ಬಿಡ್ರಿ
ಫಸ್ಟ್ ಇರ್ದ ಎಕ್ಸಾಮ್ದಾಗ ಹೋ್ತವ್ರಿ ಆಮೇಲೆ ಮೂವತ್ತೆಂಟ್ರ ಮೂವತ್ತೆಂಟ ಮೂವತ್ತೆಂಟು ವಯಸ್ಸ್ದವ್ರದು ಪ ಕದ ಹ್ ಮಾಡತ ಪಾಪ ಕೊೂರರು ಆಯ್ತು ಪಪ ಒಗರ ಕನಸು ನುಚ್ಚು ನೂರು ಹಾಗ್ಬಿಡಿತು ಪಾಪ
ಹ್ಮ
ಏನ್ ಮಾಡಕ್ ಬನ್ರಿ
ಹ್ಮ್
ಆಯ್ತ್ಾಯತ್ವರಿ ಮತ್ ಆರಾಮಿದೀರಲ್ರಿ
ಹ್ಮ ಆರಾಮ ಇದ್ದಾರಪ್ಪ ಆಯ್ತ ತಾಗ ಬರ್ತನ್ೀ ಅಕ್ಕಕ್ ಆಕಡ್ ಭ ಮೀಟಿಂಗ್ ಇರ್ತ ನಮ ಅಕಡ ನಮ್ ಊರ್ ಸಲ್ ಸ್ವಲ್ಪ ಶನಿ ಪಾತ್
ಹಾ ಹಾ ರೀ
ಅರ್ಥತ್ವರ ಕಡೆ
ಬರ ಬರ ಬಂದ ಪೋನಚ್ ರೀ ಕಟೆ ಆಯ್ತ ಆ್ತ ರೀ ಮಕ್ಕರಿ ಆರಾಮಸೆ
ಹಾ ಹೇಳೇ್ರಿಲ್ರರಿ